ಇಲ್ವಾ ನೆನ್ಪೆ ಹರ್ಬಿಟ್ಟ ಹಾರಿ ಬಿಟ್ಟಿ ನಮಗೆ
ಏನಿಲ್ಲವಾ ನೀವೇ ಮಾಡಿಲ್ಲ ಕಾಲು ನೀವ ಫುಲ್ ಬಿಜಿ ಆಗಿ ಬಿಟ್ಟೀರಿಯಾ
ಏ ಏನ್ ಬಸಿ ಇಲ್ಲ ಅ ಏನು ಪರೀಕ್ಷಾ ಮುಗಿತ್ತು ಏನು
ಗುಡ್ಡಾ ಗುಡ್ಡಾ ಧಡಕೊಂಡಂತ
ಏ ಗುಡ್ಡ ಗುಡ್ಡ ಅಡ್ಡಾಡಿದ್ ಒಂದೇ ದಿವ್ಸ ಅಡ್ಡಾಡಿನಿ
ಹ್ಮ್
ಹಂಗೆ ಊಗ್ ಹೋಗಿದ್ದೆ ಅವಾಗ ಊರಿಗೆ ಹೋದಾಗ ಹೋಗಿದ್ದ ಈ ಕಡೆ ಎಲ್ಲ ನಮ್ ಕಡೆ ಗುಡ್ಡಗಳು ಅಂದ್ರ ಗೊತ್ತಲ್ಲ ಬಿಸಲ ಅನ್ ಬಿಸಲ
ಅದ ವಾಟರ್ ಫಾಲ್ ಬಾರಿ ಚಂದಿತ್ತು
ಹ್ಮ್ ಅಂದ್ರದು ಇವಾಗ ಮಳಿ ನಾವ ಒಂದ್ ಸ್ವಲ್ಪ ಮಳಿ ಆತ್ತಂದ್ರ ಚೆಂದ ಆಗ್ತಿತ್ತು
ಹ್ಮ್್ಮ
ಏನ ಅಷ್ಟು ಮಳೆಯಾಗಿಲ್ಲಲ್ಲ ಸುಮ್ನೆ ಅಲ್ಲಿಲ್ಲಿ ನಿಂತಿದ್ದ್ ನೀರ್ ಬರ್ತಿದ್ು ಅನ್ಸದ್ ಗುಡ್ಡದಾಗ ಮಳಿ ಅದು ಬಂತಂದ್ರೆ ಚಲೋ ಇರ್ತದಂತ ನೋಡಾಕ್
ಹ್ಮ್
ಮತ್ ಅದಕ್ಕೆಕಿ ಮಳಿ ಬಂದಾಗ ಇನ್ನೊಂದ್ಸವತ ಬರೀಲೇ ಹೋಗ ಮೂ ಚೆಂದ ಇರ್ತೈತಿ
ಕೇನೆ ಅನು ಬರ್ತ ತಿನ್ನ
ಆಯ್ತು ಅವಾಗ ಈಗ ಹೆಂಗಿದ್ರರು ಇನ್ನೊ ಒಂದ್ ನಾಲ್ಕೈದ್ದಿವ್ಸ ಇನ್ನೊ ಒಂದ್ ನಾಲ್ಕೈದ್ದಿವ್ಸ ಅಲ್ಲಾ ಮುಂದಿನ ವಾರದಾಗ ಬರಕಿದ್ದೀನಿ ಅವವಾಗ ಹೋಗ ಅಂತ.
ಏನ್ ಗೊತ್ತ ನನ್ ಮನ ಇಲ್ಲೇ ಐತಿ ಬಾಜನೇ ನಂಗ್ ಹೋಗಕ. ಗೊತ್ತಲ ಬಾಲ್ ತಟ್ ಅನ್ಸಕತೈತಿ. ನೋಡು ಪ್ರತಿ ಸ್ಯಾಟರ್ಡೆ ಸಟರ್ಡೆ ನನ್ಗೆ ಹೋಗ್ಬೇಕಂತ ನಾ ಹೋಗ್ಬಿಡ್ತಿದ್ದೆ. ಅದೊಂದು ರೆಡಿ ಆಗ್ಬಿಟ್ಟಿತ್ತು ನನ್ ಸ್ಯಾಟರ್ಡಗ. ಹಗೆ ಬ. ಕೊತಿಲ್ಲಾ.
ಆಗ ಕತ್ತಿಲ್ಲ ಅಂದ್ರ ಅಕ್ಕ. ಹಚ್ಚಾರಕ್ಕ ದೊಡ್ ದೊಡ್ಡದು ಓದಕ್ಕ ಓದ್ಬೇಕಲ್ಲಿ ಮನಿ ಮನಿ. ಊರು ಊರ ಅಂದ್ರೆ ಅಲ್ಲದ.
ಸ್ಯಾಟರ್ಡೆೇ ಸಂಜೆ ಕರೆ ಹೋಗ್ತಿದ್ದೆ ನಾನು ಇವಾಗ ಅದು ಹೋಗಗತ್ತಿಲ್ಲ ಯಾಕಂದ್ರೆ ಸ್ಯಾಟರ್ಡೆ ಸಂಜೆಕ್ ಇಲ್ಲಿ ಇದಕ್ ಹೋಗ್ಬೇಕಲ್ಲ ಆಸ್ಪತ್ರೆಗ. ಅಲ್ಲಿ ಹೋಗ್ಬೇಕ ಯೋಗ. ಉಪಾಯ ಮಾಡ್ಸಕತ್ತಾರ ಬೆಳಿಗ್ಗೆ. ಮತ್ತಾತ ಸಂಜೆ.
ನ್ ಈಗ ಇದು ಯ್ತಲ್ಲಾ. ಯೋಗ ದಿನ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದೇ ಹಾ ಅದೇ ಯೋಗ ನಾವು. ಹಾ ಸೇರಿ ನೀ ಅದಕ್ಕೆ. ಅದ ಎಷ್ಟ ಚೆನ್ನಾಗ. ಗೊತ್ತಾಯ ಯೋಗ ಒಳಗ ಲೈಕ್ ಒಬ್ಬರು ನೋಡ ಒಬ್ಬರು ಕಲಿತೀವಿ ಒಬ್ಬರು ಮಾಡ್ತಿವಿ ನಮ ಕ್ಲಾಸ್ ಒಳಗ ಫುಲ್ ಆಫ್ ಟ್ಯಾಲೆಂಟೆಡ್ ಅಂದ್ರೆ ಏನು ಎಲ್ಲ ಭಾರಿ ಏನಐತಿ ಅಂದ್ರೆ ಅವ್ರೊಳಗೆ ಸ್ಕಿಲ್ ಐತಿ ಟ್ಯಾಲೆಂಟ್ ಐತಿ ಪ್ರತಿಯೊಬ್ರೊಳಗು. ನಾ ಹೋದ್ ವರ್ಷ ಇಷ್ಟು ವೆರೈಟಿ ನೋಡೇ ಇಲ್ಲ. ಹ್ಮ್ ಇಷ್ಟುಕೊಂಡ ಸ್ಟ್ರೈನ್. ಇತ್ತು ನೋಡಿಲ್ಲ ನಾನು ಹೋದ್ ವರ್ಷ ಯಾರ್ ಮಾಡಿದ್ರಲ್ಲ ಯೋಗ. ಪೇಜ್ ಮಾಡಲಿ. ಅವ್ರು ಇಷ್ಟೆಲ್ಲ ಮಾಡಿದ್ದೇ ಇಲ್ಲ. ಸುಮ್ನೆ ಒಂದು ಸುಮ್ನೆ ಕುಂತನ. ಬೆಳಿಗ್ಗೆ ಆರೂವರಿಯಿಂದ ಏಳುವರೆ ಮಟ್ಟ ಕಂಪಲ್ಸರಿ. ನಾವು ಒಂಬತ್ತು ಗಂಟೆ. ಅತ ಮಾಡಿಸ್ತಾರ.
ಇದು ನಿಮಗ್ ಕ್ಲಾಸ್. ಇಾಗ ಎಷ್ಟು.
ಹತ್ತು ಗಂಟೆ ಹತ್ತು ಗಂಟೆ ಹತ್ತು ಗಂಟೆಗೆ ಸ್ಟಾರ್ಟ್.
ಹತ್ತ ರಿಂದ.
ಹತ್ತರಿಂದ ಐದ್ ಗಂಟೆ ಮಟ ಕ್ಲಾಸ್
ಮೊದ್ಲು ಬೇರೆ ಇತ್ತಲಾ ಎಂಟರಿಂದ ಎರಡು ಗಂಟೆ ತನ ಏನು
ಅಂದ್ರ ಅದು ಬಿಸಿಲ ಇತ್ತಲಾ ಅವಾಗ ಬಿಸ್ರೊಳಗೆ ಯಾರಿಗೆ ಕೂಡಕ ಆಗತ್ ಹೇಳು ಅಷ್ಟೊತ್ತಿಗೆ
ಅದಕ್ಕೆ ಹಂಗ ಮಾಡಿದ್ರನಾ
ಅದಕ್ಕೆ ಎರಡು ಗಂಟೆಗೆ ಬಿಟ್ಬಿಡ್ತಿದ್ರು ಒಂದ್ ರೀತಿ ಅದೇ ಚಲೋ ಇತ್ತಪ್ಪಾ ಪಟ್ಟಂತ ಹೋಗ ಪಟ್ಟ ಅ ಬಂದ ಬಿಡ್ತಿದ್ವಿ ಬಂದ್ ಮಕೊಂಡ್ಬ ಬಿಡ್ತವಿ ವಿ ಆರಾಮಾಗಿ ಎರಡ್ ಗಂಟೆಗೆ ಬಂದ್ ಮಕೊಂಡಬಿಟ್ರಿ ಐದ್ ಗಂಟೆಗೆ
ಈಗ ನ ಆರೂವರೆ ಇಂದ ನೀ ಹೋದ ಅಂದ್ರೆ ಆರೂ ಹೋಗಿರಲಿ ಏಳಕ್ ಹೋಗಿರ್ಬೇಕಕ್ ನೀ
ಹ ಎಕ್ಸಾಕ್ಟ್ಲಿ ಫಸ್ಟ್ ಡೇ ಅಂತು ಏಳ ಹತ್ತು, ಗಂಟೆಗೆ ಹೋಗಿದ್ದ ಆಹ ಎರಡನೇ ದಿನ ಏಳು ಐವತ್ತಕ್ಕ ಹೋಗಿನಿ.
ಯಾಕಂದ್ರೆ, ಆರಾಮು, ಹಾ ಏಳುಐವತ್ತಾ?
ಹಾ, ಹಾಹಾ ಅಂದ್ರೆ ಇಲ್ಲಿ ಬಿಡಿದು, ಹ ಕಂಪಲ್ಸರಿ ಅಟೆಂಡನ್ಸ್ ಹೋಗೂ ಇಲ್ಲಿ ನಂದು. ಏನು ಇಲ್ಲಿಂದ ಬಿಡುವಾಗ ಏಳು ನಲವತ್ತಾಗಿತ್ತು! ಹ್ಮ್
ಇದನ್ ಯಾಕೆ ಕಂಡ್ ಹಿಡಿದೇ! ಅಂದ್ರೆ ನೀನು ಶಾಲೆೆಗೆ ಬರ್ಬೇಕಾದ್ರರು ಹಂಗೆ ಮಾಡ. ಇದೀವಿ, ಅದು ಎಷ್ಟ್ ಗಂಟಕ ಹತ್ತು ಗಂಟೆವರಗು. ಶಾಲೆಗೆ, ನೀನು ಹತ್ತು ಹತ್ತಕ್ ಬರ್ತಿದ್ದಿ?
ಹೌದು! ಅಂದ್ರೆ ಹತ್ತು ಗಂಟೆ.
ಇನ, ಊಟ, ಮಾ ಮಾಡಿದ್ದಿಲ್ಲ
ಹ, ಹಾಹಾ, ಇಲ್ಲ ಅದೇ. ಹೆಂಗಾಗಿ ಕೊಟ್ಟ ಅವತ್ತು ನಮ್ಮ ಮಮ್ಮಿನ ಊಟ ಮಾಡಿದ್ದಿಲ್ಲ. ಅಂದಾಗ ನಮ್ಮ್ ಮನಯಾಗ ಹೋಗಿ ಹೇಳಕತಿ. ನಿವ ಮಮ್ಮಿ ಹಿಂಗ ಅಂದ ನಾನು ಅಂತಂದು ನಮ್ಮ ಮಮ್ಮಿನ ಊಟ ಮಾಡಿದ್ದಿಲ್ಲ ಅಂತಾರೇನ? ನಮ್ಮ ಮಮ್ಮಿನ ಅಡ್ಗೆ ಮಾಡಿದ್ದಿಲ್ಲ! ಅಂತಾರ ಅಂತ?
ಅದಕ್ಕೆ, ನಾನ್ ನಿನಗೆ, ಏನಂತ. ಹತಿನಿ ಟ್ಯೂಬ್ ಲೈಟ್ ಹತ್ತೀನಿ ಸಾಕ್ ಪಕ್ ಹತ್ತತಿ ಇಲ್ಲಾ ಬಂದ್ಗ್ಬಿಡತಿ!
ಹಹಾ, ಹತ್ತು ಬಿಡೂ .. ಪುಲ್, ಬ್ರೈಟ್. ..
ಹ್ಮ್, ಇಲ್ಲಾಂದ್ರೆ ಶಿವಹಾರ.
ಇಲ್ಲಂದ್ರೆ, ಹರ, ಹರಾ ಮೊಕ, ಮುಡದು. ..
... ನೀ, ಏನೋ! ಏನ ಹೇಳಕತಿ?.. ಆತಿದ್ದಲ್ಲಾ ಒ, ಳ್ಳೇದ್ ಮಾಡಿದ್ರೆ! ಒಳ್ಳೇದು ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದು. ..
ಹ್ಮ್, ಅದು ಹೋದ್ ಜನ್ಮ ಜನ್ದ ಕರ್ಮಗಳು. .. ಯಾರಿಗ್, ಗೊತ್ ನಾವೂ ಒಲೆಯವರು. .. ಮಾಡಿವ, ಕೆಟ್ಟದ್ ಮಾಡಿವ ಅಂತ. .. ಈಜನ್ದಾಗ, ಒಳ್ಳೇದ್ ಮಾಡೋಣ! ನಮ್, ಒಳ್ಳೆದ ಆಗ್ತ! ಒಳ್ಳೆದೂ, ಹಾಗುತೈತಿ. .. ಒಳ್ಳೇದ ಆಗ್ಬೇಕು ಅಂತ! ಒಳ್ಳೇದ್ ಮಾಡೋದಲ್ಲ ನಮ್ ಮನ್ಸಿಗೆ ಅನ್ನಿಸ್ಬೇಕ? .. ಉಟ, ಆಮೇಲೆ? .. ಏನುಯಂತ ಅಂದ್ರೆ? ಈ .. ಏನಂದ್ರರೆ .. ಜಲಸಿ, ಜಲಸಿ ಒಳ್ಳೆದಾ. .. ಕೆಟ್ಟದಾ? ..
ಹ ಏನು ಹಿಂಗ ಕೇಳಗಾದ್ರೆ ಅದು ಕೆಟ್ಟದ್ದೇ
ಹ್ಮ್
ಆದ್ರೆ ಯಾವ್ದನು ಹಂಗಗೆ ಏನು ಹಿಂಗ ಹಿಂಗ ಅಂತೇಳಿ ಏನು ಜಡ್ಜ್ ಮಾಡಕ್ ಆಗಲ್ಲಲ್ಲ ಒಂದೊಂದ್ಸಲ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡ್ಬೇಕತದ
ಹೌದು
ಈಗ ಈಗ ಈಗ ನೋಡ ಎಲ್ಲಾರ ಅವ್ರರು ಅನುಕೂಲ ತಕ್ಕಂತೆ ಇರ್ತಾರ
ಹಾ
ಈಗ ಏನೋ ಒಂದು ನಾವ್ ಕೆಲ್ಸ ಮಾಡ್ತವಿ ಅಂದ್ರೆ ಅದರಿಿಂದ ನಮಗೆ ಏನ್ ಲಾಭ ಇವಾಗಿಂದ ಜನ್ರೇಷನ್ ಹಂಗೆ ಯೋಚನೆ ಮಾಡ್ತೀವಿ ನಾವು ಅದ್ರಿಂದ ನಮಗ್ ಲಾಭ ಐತೆ ನಾವ್ ಆ ಕೆಲ್ಸಕ್ ಕೈ ಹಾಕ್ತೀವಿ
ಇನ್ನೊಂದ್ ರೀತಿಯಿಂದಾನ ಯೋಚನೆ ಮಾಡ್ಬೋದು ಏಂಗ ಗೊತ್ತಾ ಆ ಅದನ್ ಕೆಲ್ಸ ಮಾಡೋದ್ರಿಂದ ನನಗ ಏನಾದ್ೂ ಕೆಟ್ಟದಾಗುತ್ತಾ ಕೆಟ್ಟದಾಗುತ್ತಾ ಅಂತಂದ್ರೆ ಬಿಟ್ಬಿಡಣ ಮಾಡದ್ ಬೇಡ ಕೆಟ್ಟದಾಗಲ್ಲ ನನಗೇನು ಸೈಡ್ ಎಫೆಕ್ಟ್ ಇಲ್ಲ ಅಂತಂದ್ರ ಮಾಡ್ಬಿಡೋಣ ಅದ್ರಾಗ ಏನಾಗುದತಿ ಹಾ ಇದೇ ಟಾಪಿಕ್ ನಾನ ಆಗ್ಲೇ ಹೇಬೇಕಂತ ಜಿ ದ್ದು ಹಾ ಹೇಳುವ ಹಲೋ ಹ ಹಲೋ ಹಲೋ ಹ ಏನು
ಹಾ ಆ ತರ ನಾವೇ ನಮ್ಮ ಉದ್ದೇಶಗಳು ಏನು ಇರಬಾರದು ನಮ್ಗ್ ಒಳ್ಳೆ ಮಾಡ್ಬ
ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹ